ಮುಂದ್ ಬುಕ್ ಇಟ್ಟರ್ತನ್ ಹ್ಮ್ ಲೋಕಾಲ್ ಪ್ರಧಾನ ಡಿ ನ ಬನಲ್ಲಿಯ
ಲೋಕಾಪ್ರದ ಇಲ್ಲ ಬೆನ್ನಲ್ಲಿ
ಈ ತಾರಾ ಮದಲ್
ನೀ ಬ್ಯಾರಾರ ಸೂಸಕ ಒಳ ಒಂದ್ ಬರ್ತತ್ತರ ಅಂತದ್ ನೋಡಿನ
ನ ಡೂಮ ಮುಬಾರಕ ಕಚ ಅಣತನಾ
ಇತ್ತಂದ್ರೆ ಗೊತ್ತಾಕತ್ತದ ಬೆನಲ್ಲಿ ಸೌಂಡ್ರ ಗೊತ್ತ
ಯಾವ್ದ ನೋಡಿ ಐ ನೋಡಿ ಬಂದ ಸೌ ಹಂಗಿ ನೋಡಿ ಅದ
ನೋಡಿಲ್ಪ್ಪಾ
ಇತ್ತಾಗ ಯಾವ್ದೋಡ್ಡಿ ಮು ವಾರಕಚ್ಚಿದ್ದ ಅವಂದ ಐತ ಬೆನಲಿ ಗದ ಹೇಳ್ತಂದಿದವಿ ಅಂಬಲದ ನಮ್ಗ
ಹ ಹ್ಮ್ ನಮ್ಮ ಮಾಮಾ ಇ ತೋ
ಸೈಲೆನ್ಸರ್ ಎಲ್ಲಿರ್ ಅಂದ್ರ ಇದಕ್ ಇರತ್ ನೋಡದಕ್ ಅಲ್ಲಿ ಹೆಡ್ಲೈಟ್ ಇರತತ್ಲಾ ಇನ್ನಿಂದ ಅಲ್ಲಿ ಸೈಲೆನ್ಸ್ತೋದ್ರರು ಎಡ್ಡು
ಈಗ ಈಗ ನಾವ್ ಅಮ್ಮ ನೋಡು ಗಾಡಿ ಬರ್ಕಿದ ಮೊದಲ ವಿತ್ರಿನ್ನ ಬಂದಿರ್ಕಲ್ ನಮ್ದ ಆರ್ತ್ರಿ ಚೋರಕ ನಿಂತಿದೆರ
ಇಂದಾನ ಸಮರ್ಥ
ನಾನ್ಮಾರು ಅಲ್ಲಿ ಸೆಕಂಡ್ ಚಲೋ ಮಸ್ತ್ ಗ
ಬೆಳೂರು ತಕಾನ ನ
ಹ್ಮ್
ಹ ಸಿಲ್ಲೆಲ್ಲರ ತಾನ
ಇಲ್ಲಿಲ್ಲ ನಮ್ಮ ಅನ್ನ ಇಲ್ಲಯ ಬೆಳತ ನಾನ
ಹ್ಮ್
ಹ ಅಲ್ತೋನಾ
ನಿಮ್ಮನ್ನ ಆಲ್ಲ ತಮ್ಮಾನ ಸಾಲ
ಸಾಾತ್ದಿಲ್ಲಾಮ ನಾನು ಸೆಕಂಡ್ ಹ್ಯಾಂಡ
ಹ್ಮ್
ಇಶ್ರ್ ನಮ್ಮ ಹೊಸಾದ ಪೂರ
ಹ್ಮ
ಏನ್ ಅದ ಎಕ್ಸಾಸ್ಟ್ ಹಾಕ್ಲಾರ್ದ ಅಸೊಂಡ ಕೇಳ್ಬೇಕಾರತನ್
ಎಕ್ಸಾಸ್ಟ್ ಹಾಕನ ಸರಿ ಅನ್ಸಲ್ಲ ಗಾ ಅ ಒಂದ ಎಕ್ಸಾಸ್ಟ್ ಬರುತ್ತದ ಯಾವದೋ ಎಸ್ ಎಸ್ ಅದಕ್ಕತ್ತ ಹಾ ಅ ಅರೌಂಡ್ ಫೈ ತ್ ಮಾಡಿದ್ದ ಆಯ್ತದ ಒಂದ್ ಅದ ಹಾಕ್ಬೇಕ ಬಿಟ್ರ ಶಿಕ್ಷಕದ ಹಾಕಿದ್ರ ಅದು ಒದ್ರದ ಒಂಥರ ಯಾವ್ದರುತ್ತೆ
ಮ ಅಂಗ ಯಾನ ಕತ ಹಾ ಬಹಾರ ಮ ಸರತ
ಅದಕ್ಕ ಅದಕ್ಕ ಒಂದ ಐ ಯಾವದೋ ಒ ಅ ಹಾಕೆ ನೋಡಿ ನ ಲೋಕಾಪುದ ಕೆಂಪ ಅಂದ ಐತ್ ನೋಡ
ನದ ನಾತ ನಲ್
ಹ ಕೆಂಪ ಅರಾಮೈತ
ಹ್ಮ್
ಆವಾಜ ಸರಿದರಿಲ್ಲ
ನ ನಮ್ಮಣ ತಾಕಿಸ್ತಾನಲ್ಲ ನಮ್ಮ ಮಾ ಅವಾಗ ಬೇಡ ಅಂದ
ಹ್ಮ್
ಈಗೇ ಮಾಡ್ತಾರ ಗೊತ್ತಿಲ್ಲ ಈ ಆಫೀಸ್ಂಗ ಅಷ್ಟ
ಹಂಗ ಚಲೋದ ಒಬ್ಬೊಂದ್ ಐತಿ ಇಲ್ ಚಂತ ಆಡದಕ್ಕ
ಒಟ್ಟೈ ಯಮ ಇಂಜನ್ ಹಾ ಕೂಬೂಡಣ ಮತ್ತಮ ಇಂಜನ್
ಬ್ಲೂ ಕಲರ್ ಒಂದ್ ಐ್ ನೋರಿ ಭಾರಿ ಐತ್ ಗಾಡಿ ಕಳೆ ಒಂದ್
ವಟು ಅರನಪ್ಪ ವೀಟು ಅದು ಭಾರಿ ಮಸ್ತ ಅದ ಹೊಡೆ
ಹಾಲೆ ಹಾರ ಮನೆಯಂತತ್ತಲ್ಲಾ
ಹ್ಮ್ ನಾನು ತಗೊಂಬರ್ತಿ ಇ ಎಲ್ಲಾರ ಬಾರಿ ಮ ಇತ್ತು ಅದು ನಾವಂತ
ಈಗೋಯ್ತದ
ಹ್ಮ್ ಈಗೂ ಹೇಳ್ರಿ ಬೇರಸಾರ ಅವ ನ್ ಸಮರ್ಥ ಬಿದ್ಲದ್ರ ಮ್ಯಾಗ
ಹ್ಮ
ಬಾಗೆ ಎಲ್ಲಾ ಕೈಗೆ ಮುರಕ ಒ ಮು
ಅದ ಅಲ್ಲೇ ಇದಾರೆ ಅಂತ ಕಾಲೇಜ್ ಅಂತ
ಹ್ಮ್ ಅವತ್ ಚಿಲ್ಡ್ರನ್ಸ್ ದಿವಸ ನಾತ್ ಒಂದು ಗಾಡಿ ಪೂರಾ ಫುಲ್ ಟ್ಯಾಂಕ್ ಇರ್ತದ
ಹ್ಮ್
ಅವ್ರ ಹ ಅಲ್ಲಿ ಹೂವ ಕುಲಿಯ ಚಾವಿ ಕಿ ವಾಚ್ ಕಿ ಮಾಡ ಪಟ್ ನ್ ಸುಮಾರು ಒಂದ ರೂಪಾಯ ಕಾಲೇಜ ಇಂ
ಹ್ಮ
ಪಾಟ್ ಕ ಚಾಯಕಬ ಬಳ ಬ
ಹ್ಮ
ಕಳ್ಳನ ಬಿಟ್ಟ ಕೂಡ್ಲಿ ಅದ ಹೇಳಿದರಪ್ಪ ಎಿದ್ದಾನ ಅಂತೇಳಿ ಮತ್ತ ಓದ್ನಿ
ಹ್ಮ್
ಎಲ್ಲಾ ಕಾಾಲ ಕಯ್ತಿತ್ತು ಕೈಯ ಆಗ ಕೈ ಮುರತಿತ್ತು ಒಂದ
ಹ್ಮ್
ಮತ್ತೆ ನಾವ್ ಸುಮಾರ್ಥ ಎರಡು ವರ್ಷ ಒಂದ್ ತಿಂ್ಗಳ ಮ್ಯಾಲ ಕಾಲೇಜ್ಗ ಹೋಗಿಿಲ್ಲ
ಹ ನ ತ ಟಾಪರದ
ನತಯಾ ಮಟ್ಟ ಮು ಕಾಲಸ ಮಾಡತ
ಪ್ರಿನ್ಸಿಪಲ್ ಅವ್ರಗ ಇದ್ದಾಗ ನಮಗೂ ಇರಬೇಕೊಂಡ್ರ
ನೀ ಬ ಜಾರ ಆತಲ್ಲಂಗ
ತಜಜಾರಾರಗಂಗ
ಅವರು ಅವರು ಒಂದ ಬ್ಯಾಚ್ತಪಾ
ಜೆ ಡಬ್ಲ್ಯೂ ದ ಹೆಯಾಂಗ್ ಮಾಡದಲ ನೋಡಿಲ್ಲ
ಆ
ಜಿ ಡಬ್ಲ್ಯೂ ಕ್ರಾಸ್ ತಾಗ ನಾ ಆಕ್ಯಾಗ ಏನುೋದಲ್ ಬಿಡತ್ತತಿ ಆಕ್ಯಾಗ ಕರ್ದ ಮುದ್ದಪುರ್ ಬಡ್ಕೋತ ಇಟ್ಲಾ ಜ ಡಬ್ಲಕ್ಸ್ತಾವಮ್ಮೇ
ಹಾ
ಆಮೇಲೆ ಮತ್ತಲ್ಲಿ ರಂಭಸ ಹೊರಗೋಗ ಏನಂದ ಏನಾರ ರಂಶ ತ ಹ ಹೇಳಾತಿದ್ದ ಸುಳ್ ಹೇಳುದ ಕರೆ ಹೇಳ್ದ.
ಮನ್ ಚಲೋ ಈ ಪಕ್ಷ ಲಾ ಕು ಓ
ಐವತ್ತು ಏನು ಒಂದೇಳಳ್ ಮತ್ತ
ಅಂಜಲಿ ಹ ಸಾಜೆ ಕ ಪಪ ಜಾರನದುು
ಏನ ರಂಶತ್ ಪ್ರ ಹೆಂಗ ಅಂದ್ರತ್ತ
ಹ್ಮ್
ಅ ಫಂಕ್ಷನ್ ಅಲ್ಲಿ ಆಗಿದ್ದೆಲ್ಲ ಏನೋ ತಲೆ ಇಟ್ ಹಬು ಕೇಳಾತಿದ ನಾವು ಫಂಕ್ಷನ್ ಎಲ್ಲಗಿದ್ದೇನ ತಲೆಯಲ್ಲಿ ಇಟಕೋಬೇಡಾ ಇದೇ ಇನ್ನೊಂದ್ಸರಿ ಹಿಂಗ ಹಿಂಗ ಆಗ್ಲಾರ್ದಂಗ ನೋಡ್ಕೊಳಿಯ ಮುಂದಿನ ಬಾಳ ಬರುತ್ತೆ ಒಂದ್ ಸ್ವಲ್ಪ ಸೈಲೆನ್ಸ್ ಮೈಂಟೈನ್ ಮಾಡಿ ಈಗ ನಿಮ್ಗೆ ನಾನು ನನ್ಗೇನ್ಗ ಅಂದ್ರ ಸ್ವಲ್ ನೀವ್ ಹಾಗ ಚೀರ್ ಬಾ ಇತ್ತು ತಂದ ಎಲ್ಲಾ ಸಮಾಧಾನ ಮಾಡಿ ಆತವ್ರಿಗೆ ಮತ್ತಾ ಇನ್ನೊಂದು ತೀರ್ ಬಿಡ್ರಿ ಈಗ ರಿಕ್ವೆಸ್ಟ್ ಮಾಡತ
ಹ್ಮ್ ನ ಸಾಜಿಗ್ರಹಣಿ ಕರ್ಕೊಂಡ್ಳ ಅಂತ ಅವ್ರ ಬಚಾರನತ್ತು
ಕರ್ಕೊಂಡ ಕೇಳಳ ಜಾ
ಹ್ಮ್
ಅವ್ರ ಗಟ್ಟ ಕಸ್ಗ ನಮಗೆ ನೆಲ್ಪಾಯತತಿ
ಏ ನಾ ಕ್ಲೋಸ್ ಆದ್ರ ನಾವು ಮ ನೆಟ್ಕ್ ಮೊದ್ಲು ಇದಕ್ಕ ಹೋಗ ಕಾಲೇಜ್
ಕುಲ ಸಾಕನ್ಮ ಮಾತ್ರ ಸಾಕಚ್ಚು ಅಂದ್ರ ಸ್ವಲ್ಪ ಜೋರ್ ಭಯಡ್ತಾ ನಮಗೆ ಮತ್ತಕ್ಕಂ
ಅದ ಮತ್ ಹಂಗ ಆಕತ ಆದ್ರ ಅವರುರು ಅವ ಎಲ್ಲಾ ಗಟ್ಟಿ ಮನ್ಸ್ಸ ಮಾಡಿ ಎಲ್ಲ ಮಗಾರ್ತಾರೆ ಅದೊಂದ ಮತ್ ಮನ್ ನಾನ್ ಅಲ್ತಿದ್ಲ ಎಲ್ಲಾರ ರಮ್ಸಾಕ್ ಹೋದ್ರರು. ನಾನ್ ಅಲ್ತನೆ ಅಕರ್ತಮ್ಮ ನಾವು ಆಕೇ ಆಕೆ ನಮ್ ಪ್ರಗಡಡೆತ ನಾಕ ರಮಕ ಸರಿ ನಾ ಹಂಗಂದ ಅವರು ಎಲ್ಲಾರು ಹೋದ್ರು
ಹ್ಮ ಒಮ್ಮೆ ಇದರ ಆಗ್ಲಿಪ್ಪಾ ಮೊನ್ನೆ ಪಿಡಿ ಸರ್ ಅವನು ಅಂದ್ರ ಒಂದ ಹೇಳಿದಪ್ಪಾ ಅವ ಮೆಂಟ್ರ ಮೆಂಟ್ರಂಗ ಇದಾಗ ಇಕ್ಯಾ ನಾನನ್ ಮುಂದಂತೆ ಆದಿದ್ದ ಸ ಯಾವ ಕೇಳಪಾ ಯಾರ ತಿಳಿದತ್ ಇಲ್ಲತ್ತ
ಹ್ಮ್
ವವಿ ಎಲ್ಲ ಅರವಾರ ಎಳತ್ತನವರೆಗೆ ತಂದೆ ಆಧ್ರ ಸರ್ ತಿಳುದಿಲ್ಲ ಅವ ಗಪ್ಪ ಆಯ್ಬಿಟ್ಟು ಪರ ಹಿಂಗಂಗ ಆಧ್ರ ಸರ್ ಏನು ತಿಳ್ಯಂಗಗೆ ಹೇಳ ಮತ್ತಂದ ಅನಾನ ಅಪ್ಪಿ ನಾವ್ ಏನ್ ಮಾಡಕ್ ಬರಂಗಿಲ್ಲಪ್ಪಿ ಅದೆ ಎಲ್ಲಾ ನಿಮ್ ಕೈ ಆಗೈತಿಿಯ ನಾವ್ ಎಷ್ಟ್ ಪ್ರಿನ್ಸಿಪಲ್ ಮುಂದೆ ಹಿಂಗ ಹೇಳ ಯ್ಯಾಪಷ್ಟ ಅವ್ರ ಮ್ಯಗಿಂದ ಅಂ ಏನೋ ನಂಬಂಗಿಲ್ಲ ಅವ್ರ ಏನ್ ಮಾಡಕ್ ಬರ ಕೈ ಆಗ ನೀವು ಏನಾದ್ರು ಕಂಪ್ಲೀಟ್ ಮಾಡ್ಬಹುದು ಭಾರ ಚಲ ಅಥಾನತ್
ಹ್ಮ್
ಅಲ್ಲಿ ನೀದ್ದ
ಹ್ಮ್ ಅವಂಗ ಅವಂಗ ಅಬರಲ್ಲಿ
ಅವ್ರ ಇಲ್ಲಪ್ಪಿ ನಾವ್ ಹೇಳ್ಬೋದು ಹೆರುೂರ
ಹ್ಮ್ ಮನ್ ಶಿವಿವಾನಿ ಡ್ಯಾನ್ಸ್ ಮಾಡಿಲ್ಲಪ್ಪಾ ಶಿವಾನಿ ಮಾಡಿದ್ಲ ಅಂತ ಮತ್ತೆ ನಾನು ನೋಡಿಲ್ಲ ಮಳ್ಯಾರತ್ತ ಪ್ರ ನಾವವು ಗಲ್ಸಿನನ್ಸರ್ ಸರಿತ ಆಾಗಲ್ಲ ಲೇಟ್ ಆಗಿ ಹೋಗಿ ನಾ ಮಧ್ಯಾಹ್ನ
ಪೂರ್ಸ ಮುಗಿದ ನೀ ಹೋಗಬಡದಾ
ಇಲ್ಲಲ್ಲ ನಾವವು ಇವರು ನೋಡವಿ ಕಾರ್ಯಾರದ ಜಾರ ಡ್ಯಾನ್ಸ್ ನೋಡಿದಿವವಿ
ಹ್ಮ್
ತಿಂಡನ್ ಮಾಡಿದ್ರು ಕ್ಯಾನ್ಸ
ನಾ ಅಲ್ತಾನ ಹೇಳಿದನಗ ನಾವು ಹುಡುಗ್ಯಾರ ಡ್ಯಾನ್ಸ ನೋಡ್ಲಿವ
ಶಲ್ಪ ಒಂದು ನೋಡಿದ ನೋಡಿ ಶಲ್ಪ ಅದು ಮಾಡಿದ್ದಲಿಕ್ಕೆ
ಹಂ ಚಲೋ ಮಡಾ
ಚಲೋ ಮಜೆಯ ಪಾಪ ಮಾಡಿದ ಚಲ ಅ ಯಾರ್ ಸತ ಮಾಡಿದ್ನ
ಯಾವ ಡ್ಯಾನ್ಸ್ ಅದ
ಆ ಒಟ್ಟ ಅ ಒಬ ಸಲ್ಲ ಮಡಲ್ಲಪ್ಪಾ
ರಿಮಿಕ್ಸ
ಹಾ ರಿಮೇಶಸ್ ಮಾಡಿದ್ಲ
ಹ್ಮ್
ಸವಾಯ ಮಾಡಸನಾ ಮ ಬಜ ಚ ಮಿಸ ಮಶ್ ಸ್ವೀಟ್ಸ್ ನೀಕ್ ನಿಂತಿಲ್ಲಕ್ಕೆ ನನಗ ಏನೋ ಅಂದಿಲ್ಲ ಹ ಎದಕ್ ಬಂದಿಲ್ಲ ಬಂದಿಲ್ಲ ಹನ ಅಲ್ಲಪ ಅ ದ ನೀ ಮುಂಜೆಲಿ
ನಾಂಗ ಇವತ್ ಕಂಬ್ಯಾಂಡ್ ಕ್ಲಾಸ್ಗ ಕೂತಿದವೆ
ಹ್ಮ್
ವೀರ್ಯನ್ ಬಂದಪ್ಪ ಕೊಲಾರ ಜಗಿದ್ಲು ಅಲ್ಲಿ ಏನಪ್ಪಾ ಫಂಕ್ಷನ್ ಬಿಟ್ಟು ಅಲ್ಲಿ ಏನ್ ಮಾಡ್ತಿದೆ ಫಂಕ್ಷನ್ ಬರಕಕ್ ಏನ ಆಗತ್ತು ನಿನಗೆ ಆತ ಅ ಬಡದಲ ಅಂದ ಇಳ ಅರಿ ಎದರ್ ಬಿದಗ ಸವಕಾಸ ಹೇಳ್ತಾನ ಏನು ಬಟ್ಟೆ ಯಾವನಾದ್ರು ಹಾಕೊಂಬರ್ಬೇಕು ನೀನ್ ಯಾರು ಕೇಳ್ತಾರ ನಿನ್ ಬಟ್ಟೆ ಅಲ್ವಾ ಏನು ಎಂತ ಎಂತ ಬಟ್ಟೆ ಹಾಕೊಂಡ್ ಬರ್ತಿರ್ ಅತ್ಯ ಒಂದ್ ಜೋಡ್ ಹಾಕೊಂಬರಕ್ ಬರಲ್ವ ಬಡದಲಾ ಬಟ್ಏನ ನನಗೂ ಏನ್ರ ಅಂತ ಮಾಡಿ ಸೋಮ್ ಕೂತ್ ಚನ ನನ್ಗ ನು ಅಲ್ಲಿ ಹೇಳಲಿಕ್ಕೆ ಸೋಮ್ ಹೋಗ್ಬಿಡ್ಲಿಕ್ಕೆ
ಹ ರೀಸನ್ ಯಾಕು ಒಂದು ಪುಲ್ಲ ಇದದು ಮಾತ ದು ರಾರಿಬಿಲ್ಲ ಹಗೆ
ಹಂಗ ಹಂಗ ಅಂದ್ಬಿಟ್ಟ ಅರಿವಿ ಇಲ್ರೀ ನನ್ನ ಏನು ಬಟ್ಟೆ ಚಲೋನೇ ಹಾಕೊಂತ ನಿಂಂಗ ಬಟ್ಟೆ ಹಾಕೊಂಡ್ ಬರಕ್ ಬರವಲ್ವಾ
ಸುಮ್ ವಿವೇಕ ಅಜ್ಯಪ್ಪ ಅದು ಹವ ಹಕ್ ಮಾಡ್ಕೊಳಕ್ ಮಾನ್ಯವಂದಸಾ ಹಿಂಗಗಿದ್ ಕತ್ಕು ಅರೆ ವರ್ಷೋ ಯಜಂತ ಅ ನಂದ
ಅವನು ಅದ ಸುಳಿಮ ಅವವು ಬಂದಕಲ್ಲ ನನ್ನ ಪಿಕ್ಸ್ ದವಾಖಾನೆಯರ ಹೋಗತಿದ್ನೆ ಹ ಬಂದ ಅಲ್ಲ ಬಿಡ್ತ ಫಂಕ್ಷನ್ ಒ ನಮ್ಗೆ ಆಯ ಬರುದುಳ ಅಲ್ಲಿ ಬಂದ್ ಕುಡುದು ಸೊಟ್ಟ ಫಂಕ್ಷನ್ ಅಂದ್ರೆ ಅಬ್ರ ಅ ಸರಿ ಅಂದಸಲ್ ಹೊಟ್ಟ
ಏನ್ ಚೀಜ್ ಮಾಡ್ ಬಕ್ ಯಾರ ಆಗ್
ಸರಿ ಅನ್ಸಲ್ ಒಂದಸಲಿ ನಾವ ಒಂದ್ಸರಿ ಫಂಕ್ಷನ್ ಹೋಗಿಲತ್ ಏನ ಬಂದಿದ್ದಿಲ್ಲ ಫಂಕ್ಷನಕ ಹೆಂಗ್ ಅನ್ಸತದಲ ಏನು ಸರಿ ನ್ ಅನ್ಸಾಲ ನ ಮೊಳಗ ಹೋಗ ಕುತ್ರ ಹೊರಗ ಬಿಡುದಿಲ್ಲಾ
ಹ ಚೀರ್ ನಮ್ಗೇನ್ ಬ್ಯಾಸರ ಇಲ್ಪ ಚೀರಕೊತ್ ಕುತ್ವಿ ಆ ಆಮೇಲೆ ಹೊರಗ ಹೋದವಿ ಈ ಸತ ಎಲ್ಲಾ ನಾವ್ ಮಾಡೋಡುದ ಐತಿ ಮಾಡ್ಬಿಡ್ ನಾವ ಎಲ್ಲಾ
ಅದಕ್ಕೆ ಪ್ರಿನ್ಸಿಪಲ್ ಉತ್ತರಗಿತ ಮಾಡತೈತಿ ಸುಮ ಅದಕ್
ಆಕೇಶ ಸ್ವೀಟ್ಸ್ ನಾಸಿಕಿಲ್ಲ
ಏನ್ ನಡ್ಸಿದ್ದರ ಏನೇನ್ ನಡ್ಸಿದ್ದರ್
ಅನ್ನ ಸಾರಾ
ಹಾ
ಅನ್ನ ಸಾರ ಅದ ಬಾಯಾಗ ಕುಸ್ಕರ ಸಿಗತೈತಿ
ಹ್ಮ್ ಅದ ಸಾರಯಾವದ ಶೇರ್ವಾ
ಶೆರವಾ ಇದ್ ಮಾಡ್ತಾರ ಇಲ್ಲಿಪಾ ಅವ್ರು ಇದದ್ರ ರಾಯಸ ಅಂಗಡಿ ಅವ್ರು ಮಾಡ್ತಾರಲ್ಲಾ ಅಂತದ
ಹ್ಮ್ ಹ್ಮ್
ಸ್ವೀಟ್ ಮೈಸೂರು ಪಾಕ ಮೆಸಾನಂ ತಿನ್ನಾಕ
ಅವರು ಕೂಡ ಮಣಸಾರೋದನ್ನ ಚನಾಲ್ಲ.
ಹ್ಮ್ ಯಾರ ಕಡೆ ಮಾಡಸೀರನ
ಹಾ ಜನಾವಗೆ ಕೊಟ್ಟಾರ ನಾವು ಹೋಗಿದೀವಲ್ಲಾ ಹಟ್ಟ ಹೇಳಿಯಾನು ಮೂರೇನ ನಾಕ್ ಸಾವಿರ ರೂಪಾಯಿ ಹೇಳೇನವಾ
ಊಟ
ಊಟ ಇನ್ ಹೋಗಬೇಕ
ಯಾವಾಗ
ಇನ್ನು ನಮನೆ ಕರದೆೇ ಇಲ್ಲಾ ನಾನು ಹೋಗಿಲ್ಲ ಎನ್ ಊಟ ನ ಮಾಡುದಿಲ್ಲ ಕೇಕ ತಿಂದ್ ಗಪ್ಪದ
ಹಾ ಆಗಿತ್ತಿ ಹತ್ ನಿಮಿಷ
ಸರಿಯಾ ನೋಡ್ತ ಹಚ್ ಹಚ್ತನ್ ನೀ
ಹಸ್ತನೇ ತಡಿ ಲೈನಾಗ ಇರೂ ಅಲೆ
ಹ್ಮ
ಹಲೋ ಹಲೋ ಹಲೋ
ಹಲೋ